ಅ ಹಲೋ ಹ್ಮ್ ನೀ ಎಾಗ ತಿರುಮ?
ಎನುಮ್ಮ?
ಏನ್ ಮಾಡ್ತಾದ್ದೀರಾ? ಏನ್ ಮಾಡಕತ್ತೀರಿ ಅಂದೆ?
ನೋಡ
ಟಿವಿ ನೋಡಕ್ಕೆ ರಿ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಬ್ರೇಕ್ ಆಗ್ತಾ ಇದೆ, ಈಗೆಲ್ಲ ಇದ್ಯ ಅಲ್ಲ ಇರು ಸ್ವಲ್ಪನ ಅನಾಡಬಡ ಕೇಳಸ ಅಲ್ದ ನಂಗ ಏನ್ ಮಾಡಕತ್ತ ಅಂತ ಗೊ ತಗುದಲ್ಲ ಬಂದ್ಯಾ
ಹ
ಅಲೋ ಅಲೋ ಹ ಸಿಕ್ತು ಸಿಕ್ತು. ಸಿಕ್ತ ಸಿಕ್ತಾಳ ಹ ಸಿಗ್ತ ಸಿಕ್ತ ಹ್ಮ ಏನ್ ಮಾಡೋಡಾಕತಿದ್ದಿ ಕೋಳಿ ನೋಡಾಕತ್ತೇ ಹ್ಮ್ ಪಳಿ ನೋಡಕ
ೋ ಹ ನವ ಕೋಳಿ ನೋಡ್ತಂತ ಪುರಾಣ ಅಂತ ಬಂದೆ ಹೊರ್ಗಡೆಕ್ಕೆ, ಕೋಳಿ ಬಿಟ್ಟೋಗೇತಿ ನಿಮ ದೊಡ್ಡಪ್ಪಾ ಹ್ಮ ಅದಕ ಮತ್ತೆ.
ಹೋಗಿತ್ತ ನಾಡ್ತಯಕ್ಕ ಹ್ಮ್ ಹ್ಮ್ ಹ್ಮ್.
ಹ್ಮ್ ಹಂಗಾಗಿ ಹ್ೂ ಆಡ್ ಕಾಯಕ್ ಹೋಯ್ತು ದೊಡ್ಡಪ್ಪಾ ಹ್ೂ ಐದ್ ಗಂಟೆ ಆಯ್ತಲ್ಲ ಟೈಮ್ ಬೇರೆ ಅವ್ರ ನಾಕ ಗಂಟೆಗೆ ಬಿಟ್ಟೋಗ್ಯಾರ. ಏನ್ ನೋಡ್ಕೊದವ್ರ ನಾಯಿ ಬಂದ್ಬಿಡ್ತಾವ ಅಂತ. ಬಂದೇವ.
ಹೂನ ಹೌದು ಮತ್ತೆ.
ಹ್ಮ್ ನಾಯ ಕ ಆಟ ಒಂದಲ್ಲ ನಮ್ಗೆ ಅದಕ್ಕೋಸ್ಕರನೇ ಹೊರಗ್ ಬಿಿಟ್ಕೊಂಡು. ಹೇಳ್. ಕೂತ್ಕೊಂಡ್ರಿ ಒಂದ್ ಹತ್ ನಿಮಿಷ ಇನ್ ಆರ್ ಗಂಟೆ ಅನಷ್ಟ ಮತ್ತ ಒಳಗ ಹೋಗ್
ಹೌದೌದು ಹ್ಮ್ ಹ್ಮ್ ಹ್ಮ್ ಹ್ಮ್. ಹ್ಮ್ ದೊಡಮ್ಮ ನಾನ ನ್ ತಿಂದ್ದೆ. ಚಪಾತಿ ತಿನ್ನೆ ನಾನು ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ದೆ ಗೊತ್ತ. ಹಾ.
ಹೌದಾ ಯಾವ್ ತರ ಮಾಡಿದೆ
ಇದ್ರದು ಕೇಳತ ರಾ ಇದು ಏನದು ರಾಗಿ ಇದ ರಾಗಿ ಎಲ್ಲ ಕೆಂಪು ಕೆಂಪು ಅಕ್ಕಿ. ಕೆಂಪಕ್ಕಿದು ದೋಸೆ ಹಿಟ್ಟು ಮಾಡಿರೋದು ಹ
ಹೌದಾ ರಾಜ್ಮಡಿಯಕ್ಕೆ ಅವು ಕೆಂಪ ಅಕ್ಕಿ ಕೇಂದ್ರೆ
ದೋಸೆ ಹಿಟ್ಟಿನ ಆರ್ಡರ್ ಮಾಡಿದೆ ಲ್ಲ ನಾವ್ ಇಲ್ಲಿ ದೋಸೆ ಹಿಟ್ನಾ
ಹ್ಮ್ ಸ
ಹೊಸು ಅದು ಕೆಂಪು ಅಕ್ಕಿದು
ಏನ ಮಾರಕ್ ಬರ ಬಂದ್ರವ ಇಲ್ಲಿ ಹ್ಮ್ಮ
ಅ
ಹಾ ಮತ್ತೆಪ್ಪ
ನಿಧಾನ ನಿಧಾನ ಓ ಹೋಗ್ತಾ ಇ ಹೋಗ್ ಹೋಗ್ತಾ ಇದೆ ಬಿಡು ಅದು ಏನ್ ತೊಂದ್ರ ಇಲ್ಲ ನನಗ್ ಕೇಳಿಸ್ತಾ ಇದೆ ಹಾ ಅದೇ ಅದೇ ಅದಕ್ಕೆ ಕೆಂಪಕ್ಕಿ ತಗೊಂಬಂದಿದ್ದ ದೋಸೆ ಹಿಟ್ಟು. ಅದದೆ ಇಡ್ಲಿ ಮಾಡು ಅದೇ ಇವತ್ತು ತುಂಬಾ ಇಡ್ಲಿನೇ ತಿಂದಿರ್ಲಿಲ್ಲ ನಾನ ಈ ಮನೆಗ್ ಬಂದಾಗಿಂದ ನನ್ ಗೊತ್ತ ಒಂದವರೆ ಊರ್ ತಿಂಗಳ ಆಯಿತ್ತು. ಇಡ್ಲಿ ಇಡ್ಲಿ ಇವತ್ತೇ ಟೇಸ್ಟ್ ಮಾಡಿದ್ದ ಸೊ ಇವತ್ ನಾನ್ ಚಟ್ನಿ ಮಾಡ್ದೆ ಚಟ್ನಿ ಇವತ್ ಚೆನ್ನಾಗಾಗಿತ್ತು ಗೊತ್ತಾ. ಎಷ್ಟ್ ಸಲ ನಾನ್ ಚಟ್ನಿ ಮಾಡಿದ್ರೆ ಚೆನ್ನಾಗೆ ಆಗ್ತಾ ಇರ್ಲಿಲ್ಲ ಆದ್ರೂ ನಾನು ಹುಳಿ ಹಾಕ ಮರ್ತ್ಹೋಗ್ಬಿಡ್ತಿದ್ದೆ ಹುಣಸೆ ಹಣ್ಣಿದು ಯಾವಾಗ್ಲೂ ಹಂಗೆ ಮಾಡ್ತಿದ್ಲ ಸೊ ಆಮೇಲೆ ಇವತ್ತು ಉ ಹುಣಸೆಹಣ್ಣು ಹುಳಿ ಹಾಕಿದ್ದಲ್ಲ. ಚೆನ್ನಾಗಾಗಿತ್ತು.
ಹೌದಾ ಹಾ ಅ ಬಾ ಹಿಟ್ಟಿಲ್ಲ ಹಿಟ್ಟಲ್ಲಿ ಇಡ್ಲಿ ಹೆಂಗ ಮಾಡ್ದ ನೀನು.
ಯಾವಾಗ. ಅಕ್ಕಿ ದೋಸೆ ಇಟ್ಟೆ ಅದು. ದೋಸೆ ದೋಸೆ ಹಿಟನ ನ. ತರ್ಸ.
ಹ್ಮ ಅದ್ರಲ್ಲೇ ಇಡ್ಲಿ ಮಾಡ್ತೀಯಾ ಮಾಡ್ದ.
ಹ್ಮ್ ಹ್ಮ್ ಯಾಕೆಂದ್ರೆ ಭತ್ತರ. ಅ ಇಡ್ಲಿಗೆ ಅಂತ ಸುಪ್ರೇಟ ಇಡ್ಲಿ ಏನ್ ಬರಲ್ಲ ನಮ್ಗೆ. ಇಲ್ಲಿ ದೋಸೆ ಇಟ್ಟನೆ ಇಡ್ಲಿನೂ ಮಾಡ್ಬೋದು. ಆಮೇಲೆ ಒ ದೋಸೆನ ಮಾಡ್ಬು. ಬದ.
ಹಾ ಹೌದೌದು.
ಇಡ್ಲಿ ಮಾಡೋಷ್ಟು ಗಟ್ಟಿ ಇರುತ್ತೆ. ಹಾ. ನಾವ್ ದೋಸೆ ಮಾಡುವಾಗ ನೀರ್ ಹಾಕ್ಬಿು ಮಿ. ಮಾಡರ್ತೀವಿ.
ಹ್ಮ ತಿಳು ಮಾಡ್ಕತೀರಾ
ಆದ್ರೆ ದೋಸೆಗ ಇಷ್ಟು ಎಷ್ಟು ಗಟ್ಟಿ ಬೇಕು ಎಷ್ಟು ಗಟ್ಟಿ ಬೇಕೋ ಅಷ್ಟೇ ಗಟ್ಟಿ ಇರುತ್ತದು ಇಡ್ಲಿ ಮಾಡುವಾಗ ನೀರ್ ಹಾಕಂಗಿಲ್ಲ ಗೆ ಆಗ್ತಾ ಇದೆ ಹ್ಮ ಏನು ಮಾಡಿ ಎಲ್ಲಾ ರೆಡಿ ಇರತ್ತಕ್ಕವು ಬೆಳಗ್ಗೆ ದೋೆ ಮಾಡಕ್ ರೆಡಿ ಹೆಂಗ ಇಟ್ಟರ್ತಾ ನೋದು ಬಿಟ್ಟ್ರ ನೈಟು ಅಷ್ಟು ರೆಡಿ ಇರುತ್ತದ ಸ್ಯಾಕೆಟ್ ಅಲ್ಲಿ ನಾವ್ ಪ್ಯಾಕೆಟ್ ಓಪನ್ ಮಾಡಿ ಒಂದ್ ಬಟ್ಲ್ಕ್ ಹಾಕೊಂಡು ಡೈರೆಕ್ಟ್ ಆಗ ಇಡ್ಲಿ ದೋಸೆ ಹಾಬ ಕೊಡೋದು
ಹೌದಾ ಹ
ಕೆಟ್ಟತರ್ಸದ್ ನಾವು ಇವ್ರ ಮನೆಯವರು ಸ ಹಂಗಾಗಿ ಅದ ಮಾಡಿದ ಚಟ್ನಿ ಮಾಡ್ಕೊಂಡು ತಿಂದಿದ್ದ ಈಗ ಅದೇ ಚಟ್ನಿ ಇತ್ತು ಆ ಚಟ್ನಿ ಜೊತೆಗೊಂದರ ಚಪಾತಿ ಮಾಡ್ಕೊಂಡ ಅದ್ರ ಜೊತೆಗೆ ಮೊಸರು ಮೊಸರ್ಗೆ ಒಂದ ಸ್ವಲ್ಪ ಖಾರ ಪುಡಿ ಜಿರ್ಗ ಪುಡಿ ಒಂದ ಸ್ವಲ್ಪ ಇನ್ನ ಒಬ್ಬ ಹಾಕಿ ಮಿಕ್ಸ್ ಮಾಡ್ಕೊಂಡ್ ಚಪಾತಿ ಜೊತೆಗೆ ಎದ ಬ್ ತಿಂದೆ
ಹೌದಾ ಚೆನ್ನಾಗಿರತ್ತ ಅದುವೇ ಇಲ್ಲಾ ಅಂದ್ರೆ ಸಕ್ಕರೆ ಹಾಕೊಂಡ್ ತಿಂದ್ರರು ಚೆನ್ನಾಗಿರತ್ತೆ ನೋಡು ದಪ್ಪ ಆಗದಲ್ಲ ಅಲ್ಲ ಜಾಸ್ತಿ ಅಂತಲ್ಲ ಸ್ವಲ್ಪ ಪಕ್ಕಳದು ಕಾಂಬಿನೇಷನ್ ಗೆ ಅಷ್ಟು
ಹ್ಮ್ ಹ್ಮ್ ಟೇಸ್ಟ್ ಆಗಿರತ್ತದ ನಂಗ್ ಗೊತ್ತು ಆಮೇಲ್ ಮೊಸರು ಸಕರೆೇನ ಟೇಸ್ಟ್ ಇರುತ್ತದು ಹಂಗೇನು ತಿನ್ಬೋದು ಅದನ್ನ
ಹ್ಮ ಹಂಗೆ ಇರುತ್ತೆ ತಿನ್ನಾಕೆ ಹ್ಮ ಹೌದು ಇಲ್ಲಾಂದ್ರೆ ಬೆಲ್ಲನಾರ ಯೂಸ್ ಮಾಡ್ಬೋದು ನಾವು ಅದ್ರ ಜೊತೆಗೆ ಹ್ಮ
ಹ್ಮ್ ಬೆಲ್ಲಾನ ಉಜ್ ಹದ್ ಹೌದು ಹ್ಮ್ ಹೌದೌದ ಹಂಗ್ ಮಾಡ್ಬೋದು ಹ್ಮ್ ಇವತ್ತು ಕೊಬ್ಬರಿ ತರ್ಸಿದ್ದೆ ಕೊಬ್ಬರಿ ಬಟ್ಲು ನೀನ್್ ಹೇಳಿದ್ದಲ್ಲ ಚಟ್ನಿ ಮಾಡ್ಕೊಕ್ ಒಬ್ರಿ ತರ್ಸಿ ಅಂತ ಇವತ್ ಕೊಬ್ಬರಿ ತಂಬರ ಕೇಳಿದ್ನಾ ೊ ಅದಕ್ಕ ಮತ್ ನಾನೇ ಒಡ್ದ ಇ ಅದನ್ನ ಒಡಸು ಕೊಬ್ಬರಿ ಮತ್ತೊಂದು ಸ್ ಶಿಂಗಕಾಳು ಹಾಕಿ
ಹ್ಮ್ ಹ್ಮ್ ಹ್ಮ್ ಚಟ್ನಿ ಪುಡಿ ಮಾಡಿಟ್ಟಾ ಹ್ಮ್ ಮತ್ತ ಅಷ್ಟ ಯಾಕಂದ್ರೆ ಅವ್ರ ಲ್ಲ ಾರ ಅಂದಾಗ ನಾವು ತಿನ್ನ ಇದ್ ಮಾಡಕ್ ಆಗಲ್ಲ ಅದ್ ನಮ್ಗೆ ರುಚಿನೂ ಇಡ್ಸ್ತಿೀರಲ್ಲ ಊಟನ ಸಟ್ ಅನ್ಸಲ್ಲ ಅದು ಏನ್ ಮಾಡ್ಬಕ್ ಮದ್ ಮದ ಇದ ನಾವ್ ಮಾಡ್ ಕಳ ಅಂತ ಒ ಚಚ್ಚೋರ್್ಕೊಂಡ ಇಟ್ಕೊಂಬಿ್ರ ಅದ್ಾಗಿ ತಿನ್ಕೋಬದು ನಾವು ಹ್ಮ್ ಅದೇ ಚೆನ್ನಾಗಿರುತ್ತವಾಗ ಹ್ಮ್
ಮಾಡ್ಬೇಕು ಅದ್ರ
ಹ್ಮ್ ಹ್ಮ ಹ್ಮ್ ಆಮೇಲೆ ಮಾ್ಯಾಂಕಾಯಿ ಗಿನ್ಕಾಯಿ ತಂದಿದ್ರೆ ಕಾಯಿಗಳನ ಎನ್ಚಿನಿ
ಹ್ಮ್ ಹ್ಮ್ ಹೌದು ಮಾಯನ್ಕಾಯನ ಚಟ್ನಿ ಮಾಡ್ಕೋಬೋದಲ್ವಾ ಕೊಬ್ಬರಿಲ್ಲೇ ಹಾಕ್ಬೋದಲ್ವಾ ಅದನ್ನು ಅದನ್ ಹೆಂಗ್ ಮಾಡ್ತಾರಿ
ಅದನ್ನ ಸಿಪ್ಪೆ ಎರ್ದ ಬಿಡೋದು ಮಾವಿನಕಾಯಿ ಸಿಪ್ಪೆ ತಪ್ಪಿ ಎರದ್ ಬಿಿಟ್ಟು ಆದ್ರೆ ಒಳಗಡೆದು ಬಿಳದು ಇದು ಬರುತ್ತೆ ಲ್ಲ ಅದನ್ನ ತುರ್ದ್ ಬಿಡೋದು ಮಾವಿನಕಾಯಿನ ತುರ್ದ್ ಬಿಿಟ್ಟು ಅದಕ್ಕೊಂದ್ ಸ್ವಲ್ಪ ಇದು ಇದು ಹಸಿ ಮಣಸಿಕಾಯಏನಾರ ಸರಿ ಮಣಮೆಣ್ಸಿಕ ಕನ್ ಸರಿ ಉರ್ಕೊಂಡ್ುವ
ಹ್ಮ್ ಹ್ಮ್ ಹ್ಮ್ ಬೆಳ್ಳುಳ್ಳಿ ಹಾಕಕ್ ಬಿಡಲ್ಲ ಬಿಡೋರು ಯಾಕಂದ್ರ ಮಿಕ್ಸರ್ ಅಲ್ಲ ಮಿಕ್ಸರ್ ಜಾರ್ ವಾಸನೆ ಬರ್ತಕ್ಕಂತ ವಾಶ್ ಮಾಡಿದ್ರ ಅದ್ರ ವಾಸನೆ ಹೋಗಲ್ಲ ಅಂತ ರೂರು
ಹೌದಾ
ದ್ರಾಗ ಮಾಡ್ಿಕೊಂಡು ಬೆಳ್ಳುಳ್ಳಿ ಒಂದು್ ಹಾಕಕ್ ಹೋಗ್ಬಿಡು ಉಳಾಗಡಿ ಬೇಕು
ಹೌದಾ ಬೆಳ್ಳುಳ್ಳಿ ಅ ಅದಕ್ ಏನ್ ಮಾಡ ಹೇಳ್ತನ್ ಕೇಳ ಅದಕ್ಕೂ ಒಂದು ಪ್ಲಾನ್ ಹೇಳ್ ಕೊಡ್ತೀನಿ ಅದನ್ನ ಹುರ್್ದ್ ಬಿಿಡು ಎಣ್ಣೆಲ್ಲ ಒಂದ ಸ್ವಲ್ಪ ಬೆಳ್ಳುಳ್ಳಿನ ಹಾ ಹುರಿದ್ ಬಿಿಡು ಹುರಿದ ತಕ್ಷಣ ಏನತ ಅದ್ರ ಸ್ಮೆಲ್ ಬರಲ್ಲ ದ್ರದ್ದದು ಬೆಳ್ಳುಳ್ಳಿ
ಆದ್ರೆ ಅಕಿ ಹುರ್ ಹುರಿಯ ವತ್ನೆಗಾರ ವಾಸನೆ ಬರ್ತತಿಲ್ಲ ಅಕ್ಕೀಗೆ ಅಕ್ಕಿ ಮೂಗಿಯಾರ ಬರ್ತಲ್ಲ್ಮ ಹೌದಾ ಹ್ಮ
ಇಲ್ಲಾ ಅಂದ್ರೆ ನೀವು ತುರ್ದ ಬಿಡು ನೀನ್ ರುಬ್ಬಕ್ ಹೋಗ್ಬೇಡ ಹ್ಮ್ ತುರದ್ ಬುಟ್ಟು ಮಿಕ್ಸ್ ಹೊಡ್ಕೋಮ್ ಬುಡು ಸಾಕು ನಮ್ಗೇನ್ ರುಬ್ಬದ ಬೇಕಿಲ್ಲ ಅದು ಹ್ಮ ಪೇಸ್ಟ್ ಟೈಪ್ ಆಗುತ್ತೆ ತುರ್ದ್ ಬಿಟ್ರೆ ಅದ್ರೊಳಗ್ ಚಟ್ನಿ ಒಳಗ್ ನೀನ್ ಮಿಕ್ಸ್ ಹೊಡ್ಕ ಹಾಕೊಂಡು ಚಟ್ನಿ ಇಟ್ಕೋ ಇಟ್ಕೊಂಡು ತಿನ್ಬಹದ್ ನೋಡು ಅದೇನ್ ಹಾಳು ಆಗೋದಿಲ್ಲ ಏನಿಲ್ಲ ಫ್ರಿಜ್ ಇಟ್ಕೊಂಡ್ಬಿಡು ಹಸಿ ಮೆನ್ಸಿ ಕಾಯಿದು ಬೇಕಾದ್ರೆ ಹಸಿ ಮೆಣ್ಸನ್ಕಾಯಿ ಮೆಣಸ ಇದು ಸಿಪ್ಪೆ ಹೆರದ್ ಬಿಡು ಎಲ್ಲ ಹಸರು ಬರೋದ್ನಾ ಅಸಿ ಇ ಮಾಯಿನ್ ಕಾಯಿನಾ ಸಿಪ್ಪೆ ಎಲ್ಲ ಹೋದ್ ತಕ್ಷಣ ಒಳಗಡೆ ಇದೆಲ್ಲ ಬಿಳಿಗ್ ಬರುತ್ತದು ಅದನ್ನ ತುರ್ಕೊಂಬಿಡು ತುರ್ದ್ ಬಿಟ್ಟು ಮಿಕ್ಸಿಗೆ ಹಾಕ್ಯ ಅಸಿ ಮೆನ್ಸಿ ಕಾಯ್ನಾದರು ಸರಿ ಇಲ್ಲ ನನ್ಗ್ ಅಸಿಮೆನ್ಸಿ ದ್ರೆ ಗ್ಯಾಸ್ಟಿಕ್ ಆಗುತ್ ಅಂದ್ರೆ ಒಣ ಮೆನ್ಶಿ ಕಾಯಿನ ಹುರ್
ಒಣಮೆಂಸಿಕಾಯ ಇವ್ರ ಮನೆಗೆಲ್ಲಾ ತರ್
ಹ್ಮ್ ಅಲ್ಲ ಬೆ ಇಲ್ಲ ನೀನ್ ಹಸಿಮೆಣಸಿಕಾಯಿ ಇದಾವೀಗ ಅಷ್ಟೇ ಅಂದ್ರೆ ಹಸಿಮೆಣಸಿಕಾಯ್ನ ಹುರ್ದ್ಬಿಟ್ಟು ಹ ಆಮೇಲೆ ಅದಕ್ಕೊಂದ್ ಸ್ವಲ್ಪ ಸಾಂಬಾರ ಸೊಪ್ಪು ಉಪ್ಪು ಉಪ್ಪು ಹಾಕೊಂಡು ರುಬ್ಕೊ ಇಲ್ಲ ಹುರ್ಗಡ್ಲೆ ಇದ್ರೆ ಹುರ್ಗಡ್ಲೆ ತಗೋ ಒಂದ್ ಸ್ವಲ್ಪ ಹ್ಮ ಹ್ಮ್ ಇಲ್ವಾ ಅದೇ ಬೇಡ ಬಿಡ್ಲೆಸ್ಸು ಅಂದ್ರೆ ಮಾವಿನಕಾಯಿ ಸ್ವಲ್ಪ ಹಾಕು ಮಾವಿನಕಾಯಿನ ಸ್ವಲ್ಪ ಹಾಕ ಹುಳಿ ಜಾಸ್ತಿ ಅನ್ಸುತ್ತೆ ಹ್ಮ್ ಅದಕ್ಕೆ ಆಮೇಲೆ ಕೊಬ್ಬರಿ ಹಾಕ್ಬಿಡ ಹ
ಹೌದು
ಕೊಬ್ಬರಿ ಹಾಕದ್ರೆ ಏನಾಗುತ್ತೆ ಅದು ಕಾಯ್ದು ಇದಾಗತ್ತಲ್ಲಾ ಅದ್ಕ ಅದ್ಕು ಇದಾದಂಗ ಆತ ಒಂತರ ಜಿಡ್ನಂಗ ಆದಂಗ ಆದಾಗ ರುಚಿ ಬರಲ್ಲ ಅದು ಊರ್ಗಡ್ಲೆ ಹಾಕಡ್ರೆ ಚೆನ್ನಾಗ್ ಬರದು ಸ್ವಲ್ಪ ಏನು ಸಿಂಗಕಾಳು ಹಾಕ ಬರ್ದು ಅದ ಒಂಥರ ಚಟ್ನಿ ಆದಂಗ ಆಗಿಬಿಡ್ತೈತೆ ಇದ್ರ ಚಟ್ನಿ ಆದಂಗ ಆಗತ್ತೆ ಶೇಂಗಾ ಚಟ್ನಿಗೆ ಉಣ್ಶೇಹಣ್ ಹಕ್ಯಾರ ಅನಲ್ಲ ಆದಂಗ ಆಗತ್ತದು ಚೆನ್ನಾಗಿರಲ್ಲ ಇ ಬರಿ ಇದ್ನ್ ಅಷ್ಟೇ ಮಾಡ್ಕೊ ಸ್ವಲ್ಪ ತಪ್ಪ ಹಾಕ್ಬಿಟ್ಟು ಕಾಯಿ ಇದನ್ನ ಮೈ. ನಾ ಒಂದಿಷ್ಟು ನಿನಗೆಷ್ಟ. ಷ್ಟ ಚಟ್ನಿಗೆ ರುಬ್ಕೋಬಿಡು ರುಬ್ಬಿಟ್ಟು ಅದನ್ನ ಬೆಳ್ಳುಳ್ಳಿ. ತುರ್ದ್ ಬಿಿಟ್ಟು ಅದ್ರೊಳಗೆ ಮಿಕ್ಸ್ ಹೊಡದು ಸ್ಪೂನ್ ಅಲ್ಲಿ ಆಡಸ್ಕೊಂಡು ಒಂದ ಬಟ್ಟೆ. ಇಟ್ಲಿಗೆ ಎತ್ತಿಟ್ಕೊ್ಬಿಡ ನೀನು ಹ್ಮ ಎತ್ತಿಟ್ಕೊಂಡು. ಅದ ಸ ಸ್ವಲ್ಪ ಸ್ವಲ್ಪ ಹಾಕೊಂಡ್ ಹಾ. ಕ. ಟಮಾಟೋ ಬಾಗ ಎಲ್ಲ ರಾ. ಇದು ರೊಟ್ಟ. ಟ್ಟ ಗಿಟ್ಟ ಚಪಾತಿ ತಿನ್ನೋ ಟೈಮಲ್ಲಾರ ಹಾಕೊಂಡು ತಿನ್ನು ಚೆನ್ನಾಗಿರುತ್ತ ನೋಡೋದು ಹಂಗ ಮಾಡ್ಕೊ ಇವು ಅವ್ರ ಮನೇಲಿ ಏನ್ ಇರುತ್ತ. ಐ ಅದಲ್ಲ ಮಾಡ ನ ೇ ಇರು ಅ ನ. ಹೇಳ್ತಿ ನ ಅವೆಲ್ಲ ಮಾಡ. ಂತ ನೀನು ಫ್ರೀ ಇದ್ದಾಗ ಮಾಡ್ಕೊಂಡ ಮಾಡಕ್ ಇದ್ ಮಾಡ ಯಸ್ ಮಾಡಕಬ. ಮಾಡಕ್ಕ ಆಾಗಲ್ಲ ಹ್ಮ. ಏನ್ ಆಾಗಲ್ಲ. ಹಾ. ಹೀರೆಕಾಯಿ ಗಿರೆಕಾಯಿ ಇಂತ ಇರ್ತವಲ್ಲಾ. ಅವ್ರದ್ದ ತಲೆ ಮಾಡ್ಬೋದು.
ಅವನು ಬೇಕಂದಾಗ ಮಾತ್ರಾನ ಅವರು ತರ್ಸದು. ಇಲ್ಲ ಅವ್ರ ತರ್ಕಾರಿಿನ ಏನು ಜಾಸ್ತಿ ಜಸ್ರ್. ಸಿದ್ದು. ಅವಾಗಿಂದ ಅವಾಗ ಯೂಸ್ ಮಾಡಿ ಖಾಲಿ ಮಾಡ್ಬಿಡ್ತಾರ ಒಂದ್ ಸಲಕದು.
ಹಓ ಹಂಗೆ. ಅವ್ರದು ಹ್ಮ ನೀನೇ ಹೇಳ್ಬಿಟ್ಟ ತರ್ಸ್ಕೊ್ಬಿಡು ಹೀರೇಕಾಯಿ ತರ್ಸಕ ಈತರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಹೀರೆೇಕಾಯಿ ಪಲ್ಯ ನೀನೇ ಮಾಡ್ಬಿಟ್ಟು ಸುಮ್ಮನ್ ಮಾಡ್ಕೊಂಡತನ್ ಅವ್ರ್ ಬೇಕಾದ ಕರ್ಮ ಖಾರ ಕಮ್ಮಿ ಆಕೊಂಡ್ರು ಪರವಾಗಿ. ಆಲ್ಲ ನೀನ್ೊಂದ್ಚೂರು ಪಲ್ಲಿಕ್ಕ ಹಾಕೊಂಡು. ರೊಟ್ಟಿಗೆ ಹಿಂಗ್ ಹಾಕೊಂಡತೀನ್ ಸುಮ್ಮನೆ ಹ್ಮ್ ನಾವೇನ್ ಅವ್ರ ತರ ಬ್ರಾಹ್ಮಣ. ಕ್ ಆಗೋದಿಲ್ಲ ಸ ಸ್ವಲ್ಪ. ಪ ಲೈಟ್ ಆ ನಾವ್ ಖಾರ ತಿನ್ನವ್ರೇ. ಹ್ಮ್ ಅವ್ರಂದ್ರೆ ಪೂರಾ ಪುಡಚಿ ಆತೈಸ್ ತಿಂತಾರ ತಿನ್ನಕ್ ಆಗಲ್ಲ ನಾವ್ ಅದ. ಹಂಗಾಗಿ ಆತರ ಮಾಡೋದನ್ನ ಸರಿ ಆಗತ್ತೆ. ಇಏನೇನ್ ಚಪಾತಿ ಕಮ್ಮಿ ಮಾಡ್ಬಿಟ್ಟಿದ್ಯಾನ ಈಗ ತಿನ್ನೋದ. ಆಾ. ಹ್ಮ್ಮ್. ಊಟಮಗಿತಾ ಹ್ಮ್